ಹಲೋ
ಏನು ಎಷ್ಟಯ್ತು ಮಿಷನ್
ಏನಲೋ ನೀನೆ ಹಳ್ಬೇಕು
ಮಿಷನ್ ಎಷ್ಟಾಯ್ತು ನಂದ ಇನ ಎರಡ ಬೇಕು
ಹಾ
ಹಂಗೆ ಇನ ಮೂರ್ ಬೇಕ ನೋಡ
ನನ್ಗದ ಏನ್ ಕೆಲ್ಸ ಇಲ್ಲ ಅಷ್ಟು ತನ ಮಾತಾಡ್ಕೊಂತಕಂದ್ರ
ಹ ನಂದು ಇನ್ನ ಎರಡು ಅವ ಇನ್ನ ಎರಡು ಆದ್ರೆ ಕಂಪ್ಲೀಟ್ ಆಯತು ಅದ್ರ ಬದೀ ನಿಂದ್ ಸರಿ ಮಾತಾಡದೆ
ಹ್ಮ್
ಹ್ಮ್ ಆಚಾರ ಅಂದ ನೀನೇ ಹದಿಯಲ್ಲ
ನಿಂದು ಒಂದು ಟೈಮ್ ನಂದು ಟೈಮ್ ನೀನೇ ಮಾಡಿದಲ್ಲ ಹಿಂಗ
ಆಯ್ತ್ ನೀವೊಂದು ನಾವ ಒಂದು ಮಾಡೋದ ತಗೋ ಈಗ ಇ ನೀ ಮಾಡಿ ಮುಂದಿನಸಲ ನಾ ಮಾಡ್ತ
ನೀನೇ ಮಾಡ ಯಾರ ಬ್ಯಾಡಂದ್ರ
ಕಾಂಪ್ರೊಮೈಸ್ ಇಬರೀವಿ ಅಷ್ಟೇ ಸಮ ಇರ್ಬೇಕಕ್ ಹೇನಿರೋದು ದೋಸನಲ್ಲ ಸೋಫಿಯನ್ ಮಾತಾಡತಾನ
ಯಾರು
ಮೊತ್ತ ಮೊತ್ತ ಬೇರ್ಬದ
ಏನು ಮಾತಾಡ್ತಾನಪ್ಪ
ಹ ಸೋಕ್ಯಾನಗ ಅಲ್ಲ
ಹ
ಹಾ ಸಕ ನೀ ಮುಂದ ಮತ್ ಸೊಫೆನಿಕರ ಬದ್ರ ನೋಡಿಕ ಸರಿ
ಎಲ್ಲಪರು ಗೌಡರಾರ
ಗೌಡರ ಅಂತ ದೊಡ್ಡ ಮಂದಿಯಾರ
ಹಾ
ಅವ್ರ ಅವ್ರ ಲೆವೆಲ್ ಎಲ್ಲ ನಾವವು
ಬಡ್ ದೊಡ್ಡರುಷಣರು
ಹಾ
ಅತ್ತು ಸೊಫನ್
ಅ ಒಡ್ಲು ಸೋಪಿಯಾನಾನು
ಹಾ ಸೋಫಿಯನ್
ಸೋಫಿಯಾನ ಲೋಸ್
ಮಳೆ ಉಂಟದನ
ಮಳಟದನ್ನ್ ಸೋಫಿಯ
ಸೋಫಿಯಲ್ಲ ಸೂಫಿಯಾನ್
ಕೆನಲ್ಲ ಜನರ ಮಗನ ಬರಲ್ಲ ಜನ ರೇ ನ ಹ ಪಾರಲ್ಲ ಹ ಬ ಆರಾಮ
ಯಾಕು ಹಿಂಗ ಹಿಂಗ ಮಾಡಿದ್ರ ಹೆಂಗ ನೀನು
ಹೆಲ್ಲಿ ವೀರ್ಭದ್ರಾನ
ಹ್ಮ್
ಮಳಿ ಮ ಮಾಡ ಹ ಹೋಗ ನಾವೇ ಹೋಗಂತ
ಎಲ್ಲಿ ಬಿ ಹನಿ ಹನಿ ಬೆಳಕತ್ತ ನೆ
ಹಾ ನಾ ಬದಬೇಕಾ ಮಾಡಡದ ಸುನೆ ಯಕ ಆಮೆ
ಗಾಳಿ ಅಂದ್ರೆ ಎಷ್ಟು ಜಾಸ್ತಿ ಆಗ್ಯದ
ಹಾ
ಅ ಸೋಫಿಯನ್ ಏನ್ಡುವ ಹಲೋ ಹೇಳ್ಬೇಕು ನೀನೇ
ಬರಗತದಲ್ಲಿ
ಮಳೆ ಎಲ್ಲ ನೋಡಿಕಾಯನಾ
ಇಲ್ಲಿ ಬರಗತ್ತದು ಇಟ ಶರ್ಟ್ ಬರ ಕೊತ್ತು
ಮಳಿ ಹೊಟದಾನ ಹ ಸು ಅಕ ಗಕಗಲ್ಲಿ ಮಧಹ್ನ ಊಟ ಮಾಡ್ಬೇಕಾ ಹಾ ಈ ರಾಜ
ಬಸ್ ಬರಬ ಕೆಳ್ಸ ಲಾಗೆದು ರಾತ್ರಿ ನೋಡ್ಬೇಕು
ರಾತ್ರಿ ಏ ಮತನಮ್ಮ ರಾತ್ರಿ ಮಂದಿನೇನಾ ಹಾ -ಸೇಗನೆ- ಮಗೆ ಹೋಗ್ತದೆ.
ಮಾಡಬೇಕ ತಿನ್ಸ್ರೆ ತಿನ್ಬೇಕು ಇಲ್ಲಾಂದ್ರೆ ಸುಮಕೊಂಡಿರ್ಬೇಕು. ಮು್ಿಲ
ಎಗನ ಮುವತ್ತದೆ.
ಬರ್ತನ್ ಮಂದಿಗೆ. ಕೊಶ ಲಾಖ ದ ತುಮಾರ ಲಾಖ ದೊಡ್ಡ ಲಾ ಬೀ ಹಾರ ಬನೆಗ ಹೇಳ್ತೀವಿ ಹೇಳ್ಬಾರ್ದು ಮನೆಯಲ್ಲಿ.
ಎಲ್ಲಾ ರೂಲ್ಸ್ ಟ್ರಕ್ ಮಾಡ್ತಾರ.
ನಾ- ಫ್ರಂಡೆ ಮಾಡ ಅಂತ ನೀನನು. ನಮ್ಮ ಫ್ರೆಂಡ್ ಮಾಡ್ತಾನೋ.
ಸ್ವಾಮಿ ಅ್ಣ ನಿಮ್ಮ ಫ್ರೆಂಡು
ಹಾ
ಹಾ ಅವನೇ ಮಾಡ್ತಾನ- ನೀ- ಯಾಗ ಮಾಡಲಿ ಅಂತ ನಂಗೆ.
ಸ್ನಾನ ಮಾಡಿ
ಹಾ
ದ -ಇ -ಬೇರೋಳ- ತಿನ್ನಲ್ಲನು ಬೇರೆ ಸಾಮರ ತಿನ್ನಲ್ಲ
ತಿಂತಾರ ಅವರು ತಿಂತಾರ ಅವರು ತಿಂಬಲ್ಲ.
ನು -ಇಷ್ಟ ನೋಡಪ್ಪ ನಿನ್ನಾಗ ಡಿಪೆಂಡ್ ಇರ್ತದ ತಿ.
ಹ್ಮ- ಯಾರ ಅವ್ರ ಮನ್ಸನ ಡಿಪೆಂಡ್ ಅಂತ
ನಾನು- ಅ -ತಿನ್ ಅಂತೀನಿ ಬೇಡ ಅಂತೀ.
ಯರ ಮನುಸದ
ದಡ್ಡದ ಸ್ವಾಮಿ ಅವರು ತಿನ್ನಕಾಯತಾರ. ಅ -ಸ ಅದೇ
ಸಕಂತ್ರಾ
ಏನು -ಯ ಮಳೆ ಬರ್ತ್.
ಸಕರ್ ಹೊರ್ದಲ್ಲ ಚಾಪರ್ ತಿರುಗಿದಲ್ ಆಮ್ಮ್ಯಾಲ್.
ಎಲ್ಲ ತಿರುಗಲ ತಿರುಗಿಲ್ಲ ಅಷ್ಟೇ ಲೋಕಲ್ ಗತ್ತ. ಅ
ಲೋಕಲ್ ಅಂತೇ.
ಮನೆಗ್ ಹೋದ್ರಿ ಸಾರ್ ಮನೆಯಿಂದ ಅವ್ರಾಗ ಬರಲ್ ನಾನು
ಸರಿಲಾ ಅಂತ ನ
ವೇಟ ನಡಿ ಆರಾಮ ತಾರೆ ಓಳ್ಳಾಡದೆ. ಇಲ್ಲ ಹಾಸ್ಟೆಲ್ ಆಯ್ತು ಕಾಲೇಜ್ ಆಯ್ತುದೇ.
ನಮ್ದು -ಬಿ -ಆಟೆ ಮತ್ತೆ ಎಲ್ಲಿ ತಿರ್ಗಾಕ ಬರ್ತದಳ
ಹ್ಮ ಹ ಹರನ ಹೋಗದೆ ಲಭಕ
ಹ
ಕಾರಣ್ಯಾಕು ಕಗಿದ್ದ ಮಾಡಲ್ ಏನು. ಹ್ಮ್ ಹ್ಮ
ಈಗ ಆಗಷ್ಟದಾಗ್ ಎಕ್ಸಾಮ್ ಅದಾವ್ ನೋಡ್ ಚೆಂದಗ ಓದ್ಕೋ
ಎಷ್ಟು ಮಾರ್ಕ್ಸಿಂದಾವ
ಆರವತ್ ಮಾರ್ಕ್ಸಿಂದ್
ಹೆಂಗ ಓದ್ಕೋನೋ
ಏನ ಓದ್ಬೇಕು ಏನು ಇಲ್ಲೋ ಅರ್ಥ ಆಗ್ಲಾಗ್ಯಾದ ಟೆನ್ಷನ್ ಆದಪ್ಪ ಹಿಂಗ ಇದ್ರೆ
ಹ್ಮ್
ಐತ್ ಮತ್ ಆಗಸ್‌
ಹಾ ಮತ್ತ್ ಆಗ ಒಂದ್ ಇಪ್ಪತ್ತು ದಿವಸ ಸೂಟಿ
ಸರಿ ನಿನ್ಗ ಏನ್ ಹೇಳಾರ ಗೊತ್ತಾದಿಲ್ಲ
ಹೂನೋಪಾ ಯಾವ್ದೋ ಕಾಯಿಲೆ ಹೇಳ್ಯಾರ ಬರ್ಕೊಂಬರ್ಬೇಕಂತ
ನಿನ್ಗೆ ಹೇಳ್ಯಾರ
ಹಾ ಗಂಟಲ ಗಂಟಲ ಬ್ಯಾನಿ ಅದ
ನೆನ್ನೆ ಹೇಳಿಲ್ಲವಾ
ಹೇಳ್ತಾನೊಪ್ಪ ಯಾರ್ಗ ಹೇಳ್ತಾನವ
ಹಾ ಹೇಳ್ತನವ ಅಂಜ್ಕಿ ನಮಗ ಹಾ
ರವಿಶಂಕರ್ ಸರ್ ಏನೋ ಕೂನ ಮಾಡ್ಕೊಂಡ್
ಹ್ಮ ರವಿಶಂಕರ್ ಸರ್ ಅಟೆ
ರವಿಶಂಕರ್ ಅಲ್ಲ
ಹಾ
ಅವ ನಿಗ ನನಗ ಮುತ್ತ್ಯಾಗ ಒಂದ್ ನಾಲ್ಕು ಮಂದಿಕೆ
ಹೆಲೋ ಯಾವ್ದನ ಕ್ವೆಷನ್ ಹೇಳ್ಬೇಕಂದ್ರ ಹ್ಮ್
ಮನ್ಯಾಗ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ನ ಟಾರ್ಗೆಟ್ ಮಾಡ್ಯಾನ
ಮೊದಲ್ ನನ್ಗೆ ವಿಷಯ ನಿ ಗೊತ್ತಾವ
ಹ್ಮ್ ಮತ್ತೆವಾಗ ಬರ್ತಾನ ಈ ಡೀ ನಾಳೆ ನಾಳೆ ಬರ್ತಾನೇನ್
ಹ್ಮ ನಾಳೆ ಬರ್ಬೋದು ನಾಡ್ದ ಬರ್ತಾನ ಯಾವಾಗ ಬರ್ತಾನನ್ಪ
ಅವ ಶುಕ್ರವಾರ ಇಲ್ಲಾ ಅಂದ್ರೆ ಶನಿವಾರ ಬರ್ತನಾ ಶನಿವಾರ ಮೇಡಮ್ದ್ ಇರ್ಬೋದು
ಶನಿವಾರಾ ಮೇಡಮಂದದಾ
ಹೂಂ ಶುಕ್ರವಾರನೆ ಐಡಿ ಬರ್ತದ
ನಿಬ್ಬೂರದ ನೋಡ್ ಮಳೀ
ಅಲ್ಲಿ ಬರಾಕತ್ತದ
ಹೂನೋ ದಬಾಸೆದ ಮಳಿ
ಟ ಇ ತನು
ಜೋರ ಜೋರ್ಲಿನ ಒಳ್ಳೆಯಾಗ ಮಾಡ
ಇದೇ ಕಾಲೇಜ್ ಹೋಗೋ ಟೈಮ್ಗೆ ಹೊಳಬೇಕು ಜೋರಾಗಿ ಮಳೆ
ಜೋರ ಜೋರ ಆದ ಮಳೆ
ಇಲ್ಲ ಇದೇ ಬೆಳಗ್ಗೆ ಬಂದಿದ್ರೆ ಶೂಟಿ ಮಾಡಕ್ ಬರ್ತೆ ಮತ್ತಕ್ಕೆಸ ಪೂಟ ಇವ
ಹೌ
ಸೂಟಿ ಕೊಡೋ ನಾವೇ ಮಾಡ್ಬೇಕ
ನಾವೇ ಮಾಡ್ಯಾರ ತಗೋ ನ ಕೂಡಟ್ರಿ ಟ್ರ
ಇಲ ನಮ
ಹಾ ಸೋಭಿಯನ್ ಯಾರ ನೀಮ್ಮ ಚಾತಿ
ಕೈ